ನಮಸ್ಕಾರ
ಹಾ ನಮಸ್ಕಾರ ಹೇಗಿದೀಯಾ
ತುಂಬಾ ಚೆನ್ನಾಗಿದ್ದೀನಿ
ನಾನು ಚೆನ್ನಾಗಿದ್ದೀನಿ
ನಾನು ಕೂಡ ಚೆನ್ನಾಗಿದ್ದೀನಿ
ಹ್ಮ್ ಇವತ್ತು ತುಂಬಾ ಶಾಂತವಾದ ಹ ಹವಾಮಾನ ಇದೆಯಲ್ಲಾ
ಹೌದು ಆಕಾಶ ತುಂಬಾ ಸ್ವಚ್ಛವಾಗಿದೆ
ಹ್ಮ್ ಬೆಳಿಗ್ಗೆ ಆಕಾಶ ನೋಡಿದ್ರಾ
ಹೌದು ನೀಲಿ ಬಣ್ಣದಲ್ಲಿ ತುಂಬಾ ಸುಂದರವಾಗಿತ್ತು
ಹ್ಮ್ ಕೆಲವೊಮ್ಮೆ ಅವಕಾಶ ನೋಡು ನೋಡುತ್ತಾ ಇದ್ದರೆ ಸಮಯ ಗೊತ್ತೇ ಆಗಲ್ಲ
ನಿಜ ಅದರಲ್ಲಿ ಒಂದು ವಿಶೇಷ ಆಕರ್ಷಣೆ ಇದೆ
ಹ್ಮ್ ನಿಮ್ಗೂ ಸೂರ್ಯೋದಯ ಇಷ್ಟ ಅಥವಾ ಸೂರ್ ಸೂರ್ಯಷ್ಟ
ಎರಡೂ ಇಷ್ಟ ಆದ್ರೆ ಸೂರ್ಯಾಷ್ಟ ಸ್ವಲ್ಪ ಹೆಚ್ಚು ಇಷ್ಟ
ಯಾಕೆ
ದಿನ ಮುಗಿಯುವ ಆ ಸಮಯ ತುಂಬಾ ಶಾಂತವಾಗಿರುತ್ತೆ
ಹ್ಮ್ ನನ್ಗೂ ಅದೇ ಅನಿಸಿಕೆ
ಕೆಂಪು ಹಳದಿ ಮತ್ತು ಕಿತ್ತರೆ ಬಣ್ಣಗಳು ಹಾ ಅವಕಾಶದಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತವೆ
ಹೌದು ಪ್ರತಿ ಸೂರ್ಯಾಸ್ಟ ಬೇರೆ ರೀತಿಯಲ್ಲಿ ಇರುತ್ತೆ ಹ್ಮ್ ಇಂಗಿ ಪಕ್ಕ ಪಕ್ಷಿಗಳು ಇಷ್ಟನಾ
ತುಂಬಾ ಇಷ್ಟ
ಯಾವ ಪಕ್ಷಿ ನೋಡಲು ಇಷ್ಟ
ಎಲ್ಲಾ ಪಕ್ಷಿಗಳು ಇಷ್ಟ
ಹ್ಮ್ ಬೆಳಗ್ಗೆ ಪಕ್ಷಿಗಳ ಕೂಗವು ಕೇಳಿದಾಗ ಏನ್ ಅನ್ಸತ್ತು
ದಿನ ಆರಂಭ ಆಯಿತು ಅಂತ ಅನಿಸುತ್ತೆ
ತುಂಬಾ ಸರಿ ನನ್ಗೆ ಆ ಶಬ್ದ ತುಂಬಾ ಮಧುರವಾಗಿರುತ್ತೆ
ನಿಮಗೆ ಮರಗಳ ನೆರಳಲ್ಲಿ ಕೂತು ಇರಲು ಇಷ್ಟನಾ
ಹೌದು ವಿಶೇಷವಾಗಿ ಗಾಡಿ ಬೀಸುತ್ತಿದ್ರೆ
ಹ
ಹ್ಮ್ ಮತ್ತು ಶಾಂತಿ ಕೊಡುತ್ತೆ ಕೆಲವೊಮ್ಮೆ ಮರಗಳು ಇಲಿಗಳು ಗಾಡಿಗೆ ಅಲಿಯುವುದನ್ನು ನೋಡಲು ತುಂಬಾ ಇಷ್ಟ ಪ್ರಕೃತಿ ಸಣ್ಣ ಸಣ್ಣ ದೃಶ್ಯಗಳು ತುಂಬಾ ಸಂತೋಷ ಕೊಡುತ್ತವೆ.
ಎಲ್ಲಿ ಏನ್ ಹೇಳ್ತಾ ಇದ್ದೆ ನೀನು.
ನಾನು ಸುಮ್ನೆ ಕುಟ್ಟಿದ್ದೀನಿ. ನಿಮ್ಗೆ ಮಳೆ ಇಷ್ಟಾನ
ಹ ನನ್ಗೆ ಮಳೆ ಇಷ್ಟಾನೇ
ಮಳೆಗಾಲದ ಯಾವ ವಿಷಯ ಹೆಚ್ಚು ಇಷ್ಟ
ಮಳೆ ಹನಿಯ ಶಬ್ದ ಇಷ್ಟ
ನನ್ಗೂ ಭೂಮಿಯ ಸುವಾಸನೆಯದು
ಅದು ತುಂಬಾ ವಿಶೇಷ
ಹ್ಮ್ ಮಳೆ ಬಂದಾಗ ಬಿಸಿ ಚಹಾ ತುಂಬಾ ಚೆನ್ನಾಗಿರುತ್ತೆ
ಹೌದು ಚಹಾಬ್ ಕುಡಿಯುತ್ತಾ ಮಡೆ ನೋಡಲು ತುಂಬಾ ಇಷ್ಟ ನನಗೆ
ಹ್ಮ್ ನಿಮ್ಗೆ ಕಾಫಿ ಇಷ್ಟನಾ?
ಹೌದು ಆದ್ರೆ ಚಹಾ ಸ್ವಲ್ಪ ಹೆಚ್ಚು ಇಷ್ಟ.
ಹ್ಮ್ ನಂಗೆ ಕಾಫಿ ಸ್ವಲ್ಪ ಹೆಚ್ಚು ಇಷ್ಟ.
ಬೆಳಗಿನ ಕಾಫಿ ತುಂಬಾ ಉತ್ಸಾಹ ಕೊಡುತ್ತೆ.
ನಿಜ ನಿಮಗೆ ಹೊಸ ವಿಷಯಗಳು ಕಲಿಬೇಕು ಅನ್ಸುತ್ತೆ
ತುಂಬಾ ಯಾಕೆ.
ಪ್ರತಿದಿನ ಹೊಸ ಕಲಿಕೆ ಇದ್ದರೆ ಜೀವನ ಆ ಆಶಕ್ತಿಯಾಗಿರುತ್ತೆ.
ತುಂಬಾ ಒಳ್ಳೆಯ ಮಾತು.
ಹ್ಮ್ ನಿಮ್ಗ ಪುಸ್ತಕ ಓದುದು ಇಷ್ಟಾನಾ.
ಹೌದು.
ಹ್ಮ್ ಪುಸ್ತಕ ಓದಿದ್ದಾಗ ಯಾವ ಭಾವನೆ ಬರುತ್ತೆ.
ಹೊಸ ಪ್ರಪಂಚಕ್ಕೆ ಹೋಗಿದ ಹಾಗೆ ಅನ್ನಿಸುತ್ತೆ.
ಹ್ಮ್ ಹೊಸ ಪ್ರಪಂಚಕ್ಕೆ ಹೋಗಿದ ಹಾಗೆ ಅನ್ಸುತ್ತೆ ಅದು ತುಂಬಾ ಸುಂದರ ಉತ್ತರ.
ಧನ್ಯವಾದ.
ನಿಮ್ಗೆ ಕತೆಗಳು ಇಷ್ಟನಾ.
ಕಥೆಗಳಲ್ಲಿ ಜೀವನದ ಪಾಠಗಳು ಇರುತ್ತವೆ.
ಹ್ಮ್ ನನಗೂ ಅದೇ ಅನಿಸಿಕೆ.
ಕೆಲವು ಕಥೆಗಳು ಪ್ರೇರಣೆ ಕೊಡುತ್ತವೆ.
ಹ್ಮ್ ಹ್ಮ ನಿಜ. ನಮ್ಗೆ ಮೌನ ಇಷ್ಟಾನ ನಿಮ್ಗೆ ಮೌನ ಇಷ್ಟಾನಾ.
ತುಂಬಾ ಇಷ್ಟ.
ಮೌನದಲ್ಲಿ ಏನು ಮಾಡುತ್ತೀರಾ?
ಯೋಚಿಸುತ್ತೇನೆ.
ಹ್ಮ್ ಹೌದಾ.
ಯಾವ ಬಗ್ಗೆ.
ಈ ಯಾವ ಬಗ್ಗೆ ಎಂದರೆ.
ದಿನ ಕಲಿಕೆ ಸಂತೋಷ ಮತ್ತು ಜೀವನದ ಬಗ್ಗೆನಾ.
ಹ್ಮ್
ಅದು ತುಂಬಾ ಒಳ್ಳೆಯ ಅಭ್ಯಾಸ.
ಹ್ಮ್
ಮತ್ತೆ ಏನ್ ಮಾಡ್ತಿದ್ದೀರಾ?
ನಾನು ಕೂತಿದ್ದೀನಿ ನೀನ್ ಏನ್ ಮಾಡ್ತಾ ಇದೀಯಾ?
ನಾನು ಸುಮ್ನೆ ಕೂತಿದ್ದೀನಿ.
ನಿಮಗೆ ಹಾಡು ಕೇಳಲು ಇಷ್ಟನಾ?
ಹೌದು ತುಂಬಾ ಇಷ್ಟ ನಿಮ್ಗೆ ಇಷ್ಟನಾ?
ಹಾ ನನ್ಗೂ ಇಷ್ಟಾನೇ ಹಾಡು ಕೇಳ್ದಾಗ ಏನ್ ಅನ್ಸುತ್ತೆ ನಿಂಗೆ?
ಶ ಹಾಡು ಕೇಳಿಸಿದರೆ ತುಂಬಾ ಶಾಂತಿ ಅನ್ಸುತ್ತೆ. ಬೇಜಾರಿದ್ದಿದ ಎಲ್ಲ ಹೊಂಟೋಗುತ್ತೆ.
ನನ್ಗೂ ಮನಸ್ಸು ಹಗುರವಾಗುತ್ತೆ.
ಹ್ಮ್
ಕೆಲವೊಮ್ಮೆ ಹಾಡು ಸಂತೋಷ ಕೊಡುತ್ತೆ ಅಲ್ವಾ
ಹ್ಮ್ ಹಡುನ್ ನೆನಪುಗಳನ್ನು ತೋರುತ್ತೆ
ಹಾ ನಿಜ ನಿಮಗೆ ಚಿಕ್ಕಂದಿನಿಂದ ನೆನಪುಗಳು ಇಷ್ಟನಾ
ಹೌದು ತುಂಬಾ ಇಷ್ಟ ರಾತ್ರಿ ಆಕಾಶ ನೋಡಿದಾಗ ಏನ್ನತ್ತೆ
ರಾತ್ರಿ ಆಕರ್ಷ ನೋಡ್ದಾಗ ತುಂಬಾ ಚೆನ್ನಾಗಿದೆ ಖುಷಿ ಅನ್ಸುತ್ತೆ ನನ್ಗೆ
ಹ್ಮ್ ನನ್ಗೂ ಅದೇ ಅನಿಸಿಕೆ
ಕೆಂಪು ಹಳದಿ ಮತ್ತು ಕಿತ್ತಳೆ ಬಣ್ಣಗಳು ಆಕಾಶದಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತವೆ
ಹ್ಮ್ ಹೊಮ್ಮೆ ರಾತ್ರಿ ತುಂಬಾ ವಿಶೇಷ
ಹೌದು ನಿನಗೂ ಹಾಗೇನಾ
ಹ್ಮ್ ನಿಮ್ಗೆ ಯಾವ ಸಮಯ ತುಂಬಾ ಇಷ್ಟ ಅಷ್ಟ ಬೆಳಿಗ್ಗೆ ಮಧ್ಯಾಹ್ನ
ನನಗೆ ನನಗೆ ಸಂಜೆ ಮತ್ತು ಬೆಳಿಗ್ಗೆ ಸಮಯ ತುಂಬ ಇಷ್ಟ
ಹ್ಮ್ ಸಂಜಯ ಗಾಡಿ ತುಂಬಾ ತಂಪಾಗಿರುತ್ತೆ ಅಲ್ವಾ
ಹೌದು ತುಂಬಾ ತಂಪಾಗಿರುತ್ತೆ ತಣ್ಣಗೆ ಬೇಯಿಸುತ್ತೆ
ಹ್ಮ್ ಹೊರಗೆ ಕೂತು ಗಾಳಿ ಅನುಭವಿಸಲು ತುಂಬಾ ಚೆನ್ನಾಗಿರುತ್ತೆ
ಹೌದು ತುಂಬಾ ಚೆನ್ನಾಗಿರುತ್ತೆ
ದಿನ ಒಂದಾದರೂ ಹೊಸ ವಿಷಯ ಕಲಿಬೇಕು ಅನಸುತ್ತೆ
ಹೌದು
ಹ್ಮ್
ನಿನಗೆ ಹಂಗೆ ಅನ್ಸುತ್ತಾ
ಹಾ ನಮ್ಗೂ ಹಾಗೆ ಅನ್ಸುತ್ತೆ ಹೊಸ ಪದಗಳು ಹೊಸ ವಿಚಾರಗಳು ಹೊಸ ಕುಶಾಲಯಗಳು ಎಲ್ಲ ಮುಖ್ಯ
ಹೌದು ಅವೆಲ್ಲಾ ತುಂಬಾ ಚೆನ್ನಾಗಿರುತ್ತೆ ಇನ್ನು ತುಂಬಾ ವಿಷಯಗಳು ಮಾತಾಡಬಹುದು ನಾವು
ಹ್ಮ್ ಹರಿಯುವ ನೀರ್ ಇಷ್ಟ ನೋಡಿದ್ದೀರಾ
ಅರಿಯುವ ನೀರು ನೋಡಿದೀನಿ ಅದು ತುಂಬಾ ಚೆನ್ನಾಗಿರುತ್ತೆ
ಹ್ಮ್ ಕೆಲವೊಮ್ಮೆ ಅದನ್ನು ಕೇಳುತ್ತ ಕೂತರೆ ಸಮಯ ಗೊತ್ತಾಗಲ್ಲ ನಿಮ್ಗೆ ಪ್ರಕೃತಿ ಯಾವ ಭಾಗ ತುಂಬಾ ಇಷ್ಟ
ನನಗೆ ಪ್ರಕೃತಿಯಲ್ಲಿ ಮರ ಗಿಡಗಳು ನದಿಗಳು ತುಂಬಾ ಇಷ್ಟ
ಯಾಕೆ
ಅವು ತುಂಬಾ ಸುಂದರವಾಗಿರುತ್ತವೆ ಅದಕ್ಕೆ
ಹ್ಮ್
ನಿನಗೆ
ನಿಮ್ಗೆ ಪಕ್ಷಿಗಳು ಇಷ್ಟನಾ
ಹೌದು ಪಕ್ಷಿಗಳು ತುಂಬಾ ಇಷ್ಟ ನನ್ಗೆ
ಹ್ಮ್ ಬೆಳಿಗ್ಗೆ ಪಕ್ಷಿಗಳ ಕೂಗು ಕೇಳಿದರೆ ಏನ್ ಅನ್ಸಿತು
ನನಗೆ ಬೆಳಗ್ಗೆ ಏನಾದ್ರು ಪಕ್ಷಿಗಳ ಸದ್ದು ಕೇಳ್ಕೊಂಡಿದ್ರೆ ತುಂಬಾ ಆವತ್ತಿನ ದಿನ ಖುಷಿಯಾಗಿರ್ತೀನಿ
ಹ್ಮ್ ನಿಜ ನಿಮ್ಗೆ ಶಾಂ ಶಾಂತಿ ಸಿಗಲು ಏನು ಮಾಡುತ್ತೀರಾ
ಶಾಂತಿ ಸಿಗಬೇಕಂದ್ರೆ ವ್ಯಾಯಾಮ ಮಾಡ್ತೀನಿ ಯೋಗ ಮಾಡ್ತೀನಿ
ಹ್ಮ್ ಅದು ಒಳ್ಳೆಯ ಅಭ್ಯಾಸ
ಹ್ಮ್ ನೀನ್ ಏನ್ ಮಾಡ್ತೀಯಾ
ನಾನು ನಾನು ಸ್ವಲ್ಪ ಮೌನದಲ್ಲಿ ಕುೂತ್ಕೊಡ್ತೀನ್ ಕುೂತ್ಕೋತೀನ್
ಹೌದು ಕೆಲವೊಮ್ಮೆ ಮೌನವೂ ತುಂಬಾ ಮುಖ್ಯವಾಗುತ್ತೆ
ಹ್ಮ್ ಮತ್ತೆ ಏನು ಸಮಾಚಾರ
ಹೇಳ್ಬೇಕು ನೀನೇ ಮತ್ತೆ ಮುಂದಿನ ಕರೆಯಲ್ಲಿ ಮಾತನಾಡೋಣ
ಹ್ಮ್ ಜೀವನ ಸರಳ ವಿಶೇಷಗಳು ತುಂಬಾ ಮಹತ್ವ
ಹೌದು ಮುಂದಿನ ಕರೆಯಲ್ಲಿ ಮಾತನಾಡೋಣ
ಹ ಸರಿ ಆಯ್ತು ಧನ್ಯವಾದಗಳು